ಹೇಳ ರಂಜು ಏನ್ ಮಾಡ್ತಿದ್ಯಾ
ಏನು ಇಲ್ಲ ಇನ್ನ ಟೆರಸ್ ಮೇಲೆ ಇದ್ದೀನಿ
ಚಳಿ ಆಗಲ್ವೇನ ಹೋಗಿ ಬೆಚುಗೆ ಹೋಗ ಮಲ್ಕೋ ಊಟ ಮಾಡಿ
ಸ್ವೆಟರ್ ಹಾಕೊಂಡ್ ಬಂದಿದ್ದೀನಿ ಹೋಗ್ಬೇಕು ಕೆಳಗಡೆ
ಯ ಎಷ್ಟನೇ ಫ್ಲೋರ್ ಅಲ್ಲಿ ಇದಿದ್ದೀರಾ ಲಾಸ್ಟ್ ಫ್ಲೋರ್ ಅಲ್ಲಿ ಇದಿದ್ದೀರಾ
ಹ ಹ ನಮ್ದು ಕೆಳಗಡೆ ಫ್ಲೋರ್ ಗ್ರೌಂಡ್ ಫ್ಲೋರೆ
ಟೂ ಬಿ ಹೆಚ್ ಕೆ ನ ಇಲ್ಲ ಒನ್ ಆರ್ ಕೆ ನ
ಒನ್ ಬಿ ಎಚ್ ಕೆ
ಹೌದಾ
ಹ್ಮ್ ಹ್ಮ್್ಮ
ಮತ್ತೆ ಏನೇನು ಸಮಾಚಾರಾ
ಅಯ್ಯೋ ಹೇಳ್ಬೇಕು
ಏ ಏನಾರು ಇದ್ರೆ ಕೇಳ್ತೀನಿ
ನೀನೇ ಏನಾದ್ರೂ ಇದ್ರೆ ಹೇಳು ನಾನು ಹೇಳೋದೆ ಎಲ್ಲ ಹೇಳಿದ್ದೀನಿ
ನಾನ್ ಏನ್ ಹೇಳಿ ಹೇಳು
ಏನಾದ್ರೂ ಆದ್ರು ಹೇಳು ಕೇಳಸ್ಕೊಂತೀನಿ
ಏನ್ ಹೆಲ್ಡ್ರಾಂಜು ಹೇಳಳ್ಬೇಕ ನೀನೆ ಹೆಂಗ್ ನಡತೈತೆ ಓದದೆಲ್ಲ ಹೇಳು ಯಾವ್ದರ ಎಕ್ಸಾಮ್ ಬಿಟ್ವಾನ
ನಮ್ಮದು ಇನ್ನು ಯಾವ್ದೂ ಇಲ್ಲ ಆಗತ್ತೆ ಮುಂದಿನ ತಿಂಗಳು ಕರಿಬೋದು
ಹ್ಮ್ ಯಾವ್ದು ಕೇಳಿ ಈವಾಗ ನೀ ಓದ್ತಿ ತಿರೋದು
ನಂದೂ ಜೆಇ
ಜೆಇ ಅಂದ್ರೆ
ಜೂನಿಯರ್ ಎಂಜಿನಿಯರ್
ನೀನು ಓದತಿರೋದಕ್ಕೆ ಪ್ರಯತ್ನ ಪಡ್ತಿನಿ ಯಾ
ನಮ್ದ ಅದೇ ಚೆನ್ನಾಗಿರೋದು
ನೀ ಯಾವ್ದ್ ಮಾಡಿದ ಇಂಜಿನಿಯರಿಂಗ್ ಅಲ್ಲಿ
ನನ್ ಸಿಿವಲ
ನೀನು ನೇತ್ರ ಎಲ್ಲ ಏನ್ ಇಂಜಿನಿಯರಿಂಗ್ಲ್ಲ ಫ್ರೆಂಡ್ ಅನ್ ಹಂಗಾದ್ರೆ
ಏ ನಾವಿಬ್ರು ಒಂದೇ ಊರಲ್ವಾ
ಸೋ ಸರಿ ಸರಿ ಗೊತ್ತಾಯ್ತ್ ಬಿಡ
ಅವಳು ನಾನು ಒಂದ ದೇ ಸ್ಕೂಲು ನನ್ ಸೀನಿಯರ್
ಯಾರ ನೇತ್ರರುನಾ
ಹ್ಮ್ ಹ್ಮ್್ಮ ಎರಡು ವರ್ಷ
ಎರಡು ವರ್ಷ ಸೀನಯಾರ
ಹ್ಮ್ ಆಮೇಲೆ ಡಿಪ್ಲೊಮಾಗೆ ಮತ್ತೆ ಬಂದಿದ್ದು ನಾವಿಬ್ರು ಒಂದೆ ಅನಸ್ತೀವ ಒಂದೇ ಕ್ಲಾಸ್
ಹ್ಮ್ ದೊಡ್ಡ ಹೊಡ್ತಾರೆ ಏನ ಕಾಣಸಲ್ಲ ಅವಳು ಅಂದ್ರೆ ಅವಳ ಪಿ ಯು ಸಿ ಮಾಡ್ಕೊಂಡು ಮತ್ತೆ ಡಿಪ್ಲೊಮಾಗ ಬಂದ್ಲ ಒ ಅಂಗೆ
ಅಲ್ಲಿಂದ ಒಟ್ಟಿಗೆ ಇಗಿದ್ದು ಆಮೇಲೆ ನಂದು ಇಂಜಿನಿಯರಿಂಗ್ ಬೇರೆ ಅವಳದ ಬೇರೆ
ಅವಳು ನಂಗಿನ ಎಲ್ಲಿ ಒಂದ್ ವರ್ಷ ದೊಡ್ಡವಳು ಅಷ್ಟೆ ಹ್ಮ್್ಮ
ಹ್ಮ ಅಂದ ಲೇಟ್ಗ ಸೇರಿಸಸ್ಕೊಂಡವ್ರಿ
ಇನ್ನೆ ಎಡಾ ಸೇಸ್ಕೊಂಡವರಾ
ಸ್ಕೂಲ ಅಲ್ಲಿ
ಸ್ಕೂಲಲ್ಲಿ
ಹ ಅವಾಗೆಲ್ಲ ನಾವು ಸೇರ್ಕೊೊಳ್ಳುವಾಗ ಹಿಂಗೆ ಕಿವಿಗೆ ಕೈ ಎಡ್ಕಿಸ್ಬೇಕಾಗಿತ್ತು ಗೊತ್ತಾ
ಹಾ
ಕಿವಿ ಟಚ್ ಆದ್ರೆ ಮಾತ್ರ ಸೇರ್ಸ್ಕೊಳ್ಳೋರು
ಹಾ ಗೊತ್ತು ಹಾಕ್ಬಾವ ನೀನ್ ಕಿವಿಟ್ಟ ಹೆಚ್ಚಾಗಿರ್ಲಿ ನ್ ಕೈಗೆ
ಹ ನನ್ ಕ ಕರೆಕ್ಟ್ ಆಗಿ ಇನ್ನು ಆಗಿರ್ಲಿ ಆಗಿರ್ಲಿಲ್ಲ ಅನ್ಸುತ್ತೆ ಜ ಎಲ್ಲೋ
ಹ ಹಂಗಾರ ಲೇಟ್ ಆಗ ಸೇರ್ಕೊಂಡಿದಿ
ಹ್ಮ್ ಹ್ಮ್ ನನ್ನು ಸೆಪ್ಟೆಂಬರ್ ಅಲ್ವಾ ಅದ್ರ ಮೇಲೆ ಇಷ್ಟ ಸ್ಟಾಟ ಆಗುತ್ತೆ ಅದ
ಸರಿ ಸರಿ ಬಿಡು ಮತ್ತೆ ಇನ್ನೇ ನಮ್ಮ ಸಮಾಚಾರ
ಏ ಏನೂ ಇಲ್ಲ
ಯಾರ್ ಅಡ್ಗೆ ಮಾಡುದು ನಾನು ಏನ ಇ ಅಂದ್ರೆ ಮಾರ್ಚ್ಗೆ ಕೆಲ್ಸ ಬುಟ್ಟೆ
ಈ ವರ್ಷದಲ್ಲಿ
ಹ್ಮ ಈಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಂದತ್ತು ದಿನ ಇಲ್ಲ ಇದು ಪಿಜಿ ಹೆಂಗಿದ್ರು ದುಡ್ಡಿ ಇತ್ತಲ್ಲ ಯಕೆ ಹೋಗೋದ ಅಂದು ಬಿಟ್ಟು ಆಮೇಲೆ ಮನೆ ಖಾಲಿ ಮಾಡ್ಕೊಂಡು ಏಪ್ರಿಲ್ ಹೋದೆ ಏಪ್ರಿಲ್ ಒಂದಕ್ಕೆ ಮತ್ತೆ ಮನೇಲಿ ಇರೋ ಆಗಿಲ್ಲ ಮತ್ತೆ ಒಂದ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ದಿವಸ ಇದ್ದೇನೆ ಕರೆಕ್ಟ್ಗೆ
ಹಾ
ಮತ್ತೆ ಈಗ ಬಂದೆ ಆ ಕೇಳ್ದೆ ಇತ್ತು ನ್ ಕೆಳಗಡೆ ಇದೀನ ಮೇಲೆ ಲೇಗ
ಹಾ ಇವ್ರ ರೂಮಲ್ಲಿ ಇಲ್ವಾ
ಈ ರೂಮ್ಲ್ ಖಾಲಿ ಇಲ್ಲ
ಹ ಇವರೋ ರೂಮ್ ಚೆನ್ನಾಗಿತ್ತಾ
ಚೆನ್ನಾಗ ಐತೆ ಬಟ್ ಕೆಲ್ಗಡೆ
ಹ್ಮ್ ಹ್ಮ್ಮ
ಅಲ್ ಮೆಟ್ಲಾ ಹತ್ತವ ನೋಡು ಅಲ್ಲೇ ಹ್ಮ ಅದೇ ಈ ರೂಮ್ಲ್ಲಿ ಇರ್ಲ್ಲಾ ಅಂದ್ರು ಮ ಇನ್ನೇನು ಮಾಡೋದು ಒಂದು ಬಿಟ್ಟು ಅಲ್ಲೇ
ನಮ್ ಪಿಜಿ ಹೋಗುವೆ
ನಿಮ್ ಪಿಜಿ ಚೆನ್ನಾಗತೆ ಕ್ಲೀನಾಗೆ
ಹ್ಮ್
ಎಷ್ಟ ಕೊಡ್ತಿದ್ದ ಎಳ ನೀನ್ ಜಾಸ್ತಿ ಜನ ಎಲ್ಲಿ
ಅಲ್ಲಿ ಅಲ್ಲಿ ಜಾಸ್ತಿ ಇಲ್ಲ ನಮ್ರೂ ರೂಮಲ್ಲಿ ಎಷ್ಟು ಎಂಟು ಜನ ಇದ್ದಿದ್ದು ಕೆಳ್ಕಡೆಗೆ ಸಾವಿರದ ಮುನ್ನೂರ ಹೇಳಿದ್ರು ಹ ಐದ ಸಾವಿರದ ಇನ್ನೂರ್ ಕೊಡ್ತಿದ್ದವು ಮೇಲ್ಗಡೆದ್ಕ ನಾಕ ಸಾವಿರದ ಎಂಟನೂರ್ ಅನ್ಸುತ್ತೆ
ಹಾ ಸಾ
ಚೆನ್ನಾಗಿತ್ತು ನಮ್ದು ಆ ಅಜ್ಜಿ ಕ್ಲೀನ್ ಆಗಿಡೋರು
ಊಟ ಎಲ್ಲ ಪಕ್ಕದ ಪಿಜಿ ಬೇಗ ಬರತ್ತದು ಅ್ರ ಅಷ್ಟೇ ಅಲ್ಲ
ಅದೇ ಅದೆೇ ಯಾವ್ದೋ ಹದನೆಂಟನೇ ಕ್ರಾಸ್
ಹ್ಮ್ ಹ್ಮ್
ಅಲ್ಲಿಂದ ಬರ್ತಿತ್ತು ಅಂತಿದ್ರು ನಮ್ಗೆ ಗುರುವಾರದೊತ್ತು ಪೂರಿ ಮತ್ತೆ ಚಿತ್ರಾನ್ನ ಕೊಡ್ತಿದ್ರು
ನಮ್ಗೆ ಇಲ್ಲಿ ಶುಕ್ರವಾರ ಕೊಡ್ತಾರೆ ಪೂರಿ ಚಿತ್ರನ
ಅದು ಇವಾಗ ಚೇಂಜ್ ಏನ್ ಮಾಡೋರಾ
ಇಲ್ಲ ಶುಕ್ರವಾರ ಕೊಡ್ತಿದ್ದುದು ನಿಮ್ಗೆನ ಮೇ ಬಿ ಗುರುವಾರ ಕೊಡ್ತಿದ್ರ ಅಷ್ಟೇ
ನಾನನ್ ಗುರುವಾರ ಹೆಂಗ್ ನೆನಪೈತೆ ಅಂದ್ರೆ ಗುರುವಾರ ನಾನು ತಿನತಿರ್ಲಿಲ್ಲ
ಹ್ಮ್ ನಾಷ್ಟ ಮಾಡ್ತಿದ ದೇವಸ್ಥಾನ ಗುರು ಇವ್ರಗ ಹೋಗರ ರಾಯರ್ಗೆ
ಹ ಹಾ
ಹ್ಮ್
ಇವಾಗ ಬಿಟ್ಬಟ್ಟಿದ್ದೀನಿ
ಇವಾಗ ದೇಸ್ಥಾನಕ್ಕೆ
ಹ್ಮ್ ಹ್ಮ್
ಯಾಕೆ ಮುಗಿತೀನಿ ಇಂತ್ದಲ್ಲಾರ ವ್ರತ್ತಾ
ಎಂತದೂ ಇಲ್ಲ
ಯಾಕರ್ಬುಟ್ಬ ಬಿಟ್ಟ ಹೋಗ್ಬೇಕು ಮುಗಸ್ಬೇಕಕ್ ತಾನೆ ನಾವ್ ಅನ್ಕೊಂಡಿದ್ ಆಗ್ತಿಲ್ಲ ಅಂದ್ರೆ ಬೆಜಾರ ಆಗುತ್ತೆ
ಹ ಹೌದು ಅದು ಎಷ್ಟು ಇದ್ರ ಪರವಾಗಿಲ್ಲ ಒಂದೂವರೆ ಮಾರ್ಕ್ಸಲ್ಲಿ ಹೊರಟ್ ಹೋಯ್ತು ಅದಕ್ಕೆ ಬೇಜಾರಾಗೋತು
ಲ್ಲ ಆದ್ರೂ ಓದ್ಕೋ ಅಷ್ಟೇ
ಹ್ಮ್ ಅದೇ ಯೋಚನೆ ಮಾಡ್ತಾದೀನಿ ಏನ್ ಮಾಡ್ಲಿ ಅಂತ ಅಂದಬಿಟ್ಟು
ಏನು ಯೋಚನೆ ಮಾಡ ಬೇಡ ಸುಮನೆ ಕುತ್ಕೋ ಓದು ಹೀಗೆಂಗ ಕೆಲ್ಸ ಕೆಲವು ಇದೊಂದು ಮತ್ತೆ ನೋಡಿ ನಂದ್ ಐದ್ ವರ್ಷ ಅನ್ ಅಷ್ಟರಲ್ಲಿ ಏಜ್ ಮುಗ್ದೋಯ್ತದ ಹತತ್ರ ಒಂದ್ ಮೂವತ್ತರ ಮೇಲೆ ಬಂದ್ಬಿಟ್ರೆ ಆಮೇಲೆ ಅವು ಏನು ಅಂತ
ತ್ತಾರು
ಅದೇ ಇನ್ನ ಅವನ್ ಮತ್ತ ಇನ್ನೊಂದ್ ಐದ್ ವರ್ಷ ಆರ ವರ್ಷ ಅನ್ನುವಷ್ಟರಲ್ಲಿ ಸರೆಯಕ್ಕೆ ಏನಾಯ್ತು ತಿವೋ ಯಾರಿಗ್ ಗೊತ್ತು
ಹ್ಮ್ ನೋಡೋಣ ಇದೊಂದು ವರ್ಷ ಅಂತಿದ್ದೀನಿ
ನೋಡ್ಕು ಇದೊಂದು ವರ್ಷ ಓದ್ಕೊ ಅಷ್ಟೆ ಆಮೇಲೆ ಹೆಂಗಿದ್ರು ಅಷ್ಟೆ ಹೋದ್ರ ಆಯ್ತು ಪ್ರೈವೇಟ್ ಕೆಲ್ಸಕ್ಕೆ
ಹೌದು
ಹ್ಮ್
ನಾನು ಅದಕ್ಕೆ ಸುಮ್ನೆ ಆದೇ ಅವ ಆಫೀಸ್ ಹೋಗಿದ್ನಲ್ಲ ಅವನು ಬರೋದಕೇಳಿದ್ದ ಇವತ್ತು ಒಂದ್ಸಲ ನಾನು ಒಂದ್ಸಲ ಮಾತ ಮಾತಾಡ್ತೀನಿ ಬನ್ನಿ ಅನ್ಬಿಟ್ಟು
ಹ್ಮ್
ನಾನು ಬೇಡ ಅಂತ ಅಂದ್ಮೇಲೆ ಎಷ್ಟ ಸಲ ಅಂತ ಹೋಗೋದಿಕ್ಕ ಆಗತ್ತೆ
ಅದು ನಿಜನೆೇ
ಅದ ಯಾನ್ ಗೀಷ್ಟಾನೇ ಆಗ್ಲಿಲ್ಲ ನನಗೆ ಆಗ್ಲ ಬೇಡ ಅಂತಂದು ಮಂಗ್ಳೂರ್ ಓಕೆ ಅನ್ಕೊಂಡ್ ನಾನು ಸುಮ ಅವ್ಳ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತಂದಿದ್ಲು ನನ್ಗ ಇಂಟರ್ವ್ಯೂ ತೊಗೊಂಡಿದ್ದರು ಅವ್ರು ಹೇಳಿದರು ಅವ್ರು ನಾರ್ತ್ ಇಂಡಿಯಾದವರು
ಹ್ಮ್
ಐದ್ ವರ್ಷಕ ಅಂತದು ಓದ್ಕೊಂಡಿದ್ಯಾ ಇನ್ನೊಂದ್ ವರ್ಷ ನೋಡು ಒಂದೆರಡ ವರ್ಷ ಅಂತನ್ಬಿಟ್ಟು ನಾನ್ ಇಲ್ಲ ಅಂತೆಲ್ಲಾ ಅನ್ ದು ಅವ್ನ್ ಇಂಟರ್ವ್ಯೂ ಎಲ್ಲಾ ಓಕೆ ಅಂತಂದಿ ಈ ಅಮ್ಮ ನಾನು ಡಿಸ್ಕಸ್ ಮಾಡ್ ತಿನಿಯನ್ ತಂದಲು ನಾನ್ ಅಲ್ಲೇ ವೋ ಇವಳು ಕೊಡಲ್ಲ ಇವ್ಳು ಅನ್ಕಂಡ ಬಂದಿದೆ ಆಮೇಲೆ ಇನ್ನೊಬ್ಬ ಹೇಳಿದ್ದ ಇಲ್ಲ ಆಗೈತೆ ನಿಮ್ದು ಅಂತ ಆಯ್ತು ಆಗೈತಲ್ಲಾ ಅಂತ ಸುಮ್ನೆ ಆದ್ರೆ ಬುಧವಾರ ಕೇಳಿದ್ರೆ ಮೇಲ್ ಮಾಡ್ತೀನಿ ಅಂದಿದ್ದ ಜಾಯ್ನಿಂಗ್ ಲೆಟರ್ನ ನಾನು ಬುಧವಾರಕ್ಕೆ ಕೇಳ್ತಿದೀನಿ ಇಲ್ಲ ಇನ್ನ ಕನ್ಫರ್ಮ್ ಆಗಿ ಇಲ್ಲ ಅವ್ ಡಿಸ್ಕಸ್ ಮಾಡ್ಬೇಕು ಅಂತಿದ್ದಾರೆ ನೀವು ಬಿಟ್ಟ ಹೊರಟೋಗ್ಬಿಡ್ತೀರಾ ಅನ್ಬಿಟ್ಟು ಅವ್ರಗ ಏನು ಅಂತಂದ್ರೆ ರೆ ಈಗ ನಾನು ಓದ್ಕೊಳಂಗಿಲ್ಲ ಒದ್ಕೊಂಡ್ ಎಕ್ಸ ಮ ಬರಿತೀನಿ ಅನ್ನೊಂಗಿಲ್ಲ ಅವರಿಗೆ
ಅಲೇ ಅವರಪ್ಪ ಅವ್ರ ಬುದ್ಧಿ ಸರಿಲ್ಲ.
ಹ್ಮ್. ನನ್ಗೊಂದು ಗೊತ್ತಿಲ್ಲ ಏನ್ ಕೆಲ್ಸಕ್ರ್. ಮಕ್ಕಳವ್ರನ್ನ ಎಷ್ಟು ವರ್ಷ ಇರ್ತಾರೆ ಒಂದ್ ವರ್ಷ ಇರ್ತಾರ ಅಷ್ಟ ಒಂದ್ ವರ್ಷ ಎರಡು ವರ್ಷ. ಚೀ ಇರ್ತರೆ
ಅಲ್ಲ ಏನ್ ಜೀವ್ನಾಪೂರ್ತಿ ಅವ್ರ್ ಕೆಳಗೆ ಕೆಲ್ಸ್
ಹ್ಮ ನನ್ಗಂತೂ ಗೊದಾಗ್ತಿಲ್ಲಾ ಅದ್ರಲ್ಲಿ ಏನೈತ್ ತಲ್ಲಿ--ಅವ್ರಿಗ್ ಅದೇ ಇದೇ ಇಲ್ಲಕ್ಕೆ ಇಲ್ಲಾ ಅಲ್ಲಿ ಅವ್ರಿಗ್ ನಾನ್ ಹೋದ್ರೆ ಇನ್ನೊಬ್ರು ಸಿಕ್ತಾರೆ. ಸೇರುಸ್ಕೊಂಬೋದು
ಹ್ಮ್ ಏನೋ ಇ ಬರೋವರ್ಗ ಬರ್ಲಿ ಬಿಡು ಪಪಾ ಸಂಬ್ಳ ಕೊಡೋಣ ಕೆಲ್ಸ ಮಾಡ್ಕೊತಾರ ಅದಿಲ್ಲ ಅವ್ರಿಗೆ
ಏನೋ ಅವರಿಗೆ. ನಾನ್ ಹೇಳ್ದೆ ನನ್ಗೆ ಸದ್ಯಕ್ಕೆ ಏನೂ ಆತರ ಎಲ್ಲಾ ಪ್ಲಾನ್ ಇಲ್ಲಾ ಹೋಗೋದು ಅಂತಾ
ಹ್ಮ್್ಮ್ಮ.
ಅವ್ರ್ ಅದೇನೋ ಅವ್ರ್
ಬಿಡು ತಲೆ ಕೆಡ್ಸ್ಕಬೇಡ ಹೆಂಗೋ ಕರೀತಾನೆ ಓದ್ಕೋ ಓದಿದ್ಯಲ್ಲ ಅದ್ನ್ ನೋಂದ್ಸಲಿ ತಿರ್ವಾಕ್ ಅಷ್ಟೆ
ಹ್ಮ್ ನಾನು ಹಂಗೆ ಅನ್ಕೊಂಡ್ದೀನಿ ನೋ ಡಣ ಈ ಸಲ
ಚೆನ್ನಾಗಿದ್ರೆ ಏನ್ ಮಾಡಕ್ಕೂ ಆಗಲ್ಲ ಕೆಲ್ಸ್
ಅಯ್ಯೋ ದೇವ್ರೆ ಲಕ್ಕಂತು ನನ್ಗ್ ಇಲ್ಲಕ್ಕೆ ಇಲ್ಲಾ ಅನ್ಸುತ್ ನನಿಗೆ ನವಿ ಗ್ ಇವಾಗ್ ನಮ್ಮ ಅಮ್ಮ ಈತೆೆ
ಹಕೋಬೇಡ ಏನೇ ಆಗುತ್ತೆ ಅಂತ ಬಂದವ್ರಮ್ಮ ಹ್ಮ್ ಹ್ಮ್್ಮ್ಮ. ನೀನ್ ಹಂಗೆ ಅನ್ಕೊಂಡ್ರೆ ತಲೆ ಕೆಡದು. ಯಾಕ್ಕ್ಲೆ ಏನ್. ಮಾಡ್ತಿದ್ಯೇನು.
ಯಾವ್ ಡಯಟು ಇಲ್ಲಾ ಏನೂ ಇಲ್ಲಾ ಡಯಟ್ ಬೇರೆ ಮಾಡ್ ಅಳುಲ್ ಅಯ್ಯೋ ದೇವ್ರೇ ನಾನಂತು ಹೆಂಗೆ ಅಂತಂದ್ರೆ ಆದ್ರೆ ಎಲ್ಲರೂ ಊಟ ಮಾಡ್ಲಿಲ್ಲ ಅಂತಂದ್ರೆ ಸಣ್ಣ ಆಕ್ತಾರೆ ನಂದ್ ಉಲ್ಟಾ ಅಯ್ಯೇ ದೇವ್ರೇ ಎಲ್ಲಾ ಊಟ್ ಊಟ ಮಾಡ್ಲಿಲ್ಲ ಅಂತಂದ್ರೆ ಸಣ್ಣ ತರೇ
ನಾವ್ ಅಷ್ಟೇ ಅಲ್ಲಾ ಹ್ಞೂ ಕೇಳಿಸ್ತೈತೆ ಹ ನಂದು ಇದು ಸಣ್ಣ ಆಗ್ಬೇಕಂತ ಇದೀನಿ ಜುಂಬಕ್ ಸೇರ್ಕೊಳ್ಳೋಣ ಅಂತ ಅದ್ಕೊಂದ್ ಐದು ಸಾವ್ರಾ ಬೇರೆ ಕೂಡ್ ಮೂರು ತಿಂಗಳಿಗೆ.
ನೋಡು. ಏ ಏನ್ ಗೊತ್ತಾ ನೀನು ಅದೆಲ್ಲ ವರ್ಕ್ಔಟ್ ಮಾಡಿದ್ರುನು ನಿನ್. ಏನು ಫುಡ್ ತಿಂತೀಯಾ ಅದ್ರ ಮೇಲ್ ಡಿಪೆಂಡ್ ಎಲ್ಲ.
ನಾನೇನ್ ನಾನು ಹೊರ್ಗಡೆನೂ ಹೋಗ್ತೀನಲ್ಲ ತಿಂಗಳಲ್ಲಿ ಒಂದ್ಸತಿನೋ ಎರಡ್ ಸಲಿನೋ ತಿಂತೀನಿ.
ಅದೆಲ್ಲ. ನೀನು ಕರೆಕ್ಟ್ ಆಗಿ ಕ್ಯೆಲೊರಿಸ್. ನ್ನೆಲ್ಲಾ ನುವ್ವೆ ಸಲೇ ನೋಡ್ಕೊಂಡು ಡಯೆಟ್ ಮಾಡಬೇಕು ಅದೇ ತೊಂಬತ್ತು ಪರ್ಸೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗೋದು ಮೀನ್ಸ್. ಸಣ್ಣ ಆಗ್ತೀಯಾ ಇಲ್ಲ ಅಂತ.
ಅದೇ ಹಂಗೆ ಮಾಡ್ತೀನಿ ಸೋತೆಕಾಯಿ ಕ್ಯಾರೆಟ್ ಇವ್ನ ಜಾಸ್ತಿ ತಿನ್ಕೊಂಡು ತರಕಾರಿ ಹಣ್ಣು.
ಹ್ಮ ಪ್ರೋಟೀನ್ ತಗೊ ಜಾಸ್ತಿ.
ಹ್ಮ್ ಅಯ್ಯೋ ಸಣ್ಣಾಗ್ಬೇಕು ನಮ್ಮ ಮನೆಲಿ ಬೈತಾರಪ್ಪ ದಪ್ಪ ಅಯ್ತಿದೀಯ ಅಂತ ಸುಮ್ನೆ ತಲ್ನವ್ ಕೆಲಸಾ ಇದು.
ಹ ಹ ಹ.
ಅಯ್ಯೋ. ಸರಿ ಹೋಗು ಟೈಮ್ ಆಯ್ತು ಊಟ ಮಾಡಿ ಮಲ್ಕೋ. ಹ್ಮಸರಿ ಕಣೆ ನಾಳೆ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ಹ್ಮ್.